ಹಾ ಏನ್ ಮಾಡ್ತಾ ಇದ್ದೆ
ನಾನು ಈಗ ತಾನೇ ಊಟ ಮಾಡ್ಕೊಬಂದೆ
ಹೌದಾ ಏನ್ ಊಟ ಮಾಡ್ದೆ. ಹ್ಮ
ಅಂದ್ರೆ ನನ್ನ ಹತ್ರ ಪಿಕ್ಕಲ್ ಇತ್ತು ರೈಸ್ ಇಡ್ಕೊಬಂದು ಪಿಕಾಲ್ ಹಾಕೊಂಡು ತಿಂದೆ ಉಪ್ಪಿನಕಾಯಿ ಹಾ. ನನಗ್ ಸಾಂಬಾರ್ ಇಷ್ಟಾನೇ ಆಗಲ್ಲ ಅದು ಇವತ್ ಮಾಡೋದು ಹಾಸ್ಟೆಲ್ ಅಲ್ಲಿ ಅಲ್ಲಿ.
ಹೌದಾ ಮನೇಲಿ ಮಾಡೋದ ಇಷ್ಟ ಆಗುತ್ತಾ.
ಮನೆಯಲ್ಲಿ ಮಾಡೋದು ಇಷ್ಟ ಆಗುತ್ತೆ ತುಂಬ.
ಹ್ಮ್ ಆಸ್ಟೆಲ್ಗ್ ಮಾತ್ರ ತಿನ್ನಲ್ವಾ ಸಾಂಬಾರ.
ಅಂದರೆ ವಾರ ವಾರನೂ ಅ ಅದು ಇದಾಗುತ್ತಲ್ಲ ಮತ್ತೆ.
ಹ್ಮ್ ಹ್ಮ್ ಹ್ಮ್
ಹಾ ಅದಕ್ಕೆ.
ಹ್ಮ್
ತುಂಬಾ ಒಂಥರ ಅನ್ಸುತ್ತೆ ತಿನ್ನಕ್ಕೆ
ಹ್ಮ್ ಹ್ಮ್
ಹೇಳ್ಬೇಕು ನೀನು ಅದಕ್ಕೆ ಸ್ನಾಕ್ಸ್ ಇತ್ತು ಸ್ನಾಕ್ಸ್ ಸ್ವಲ್ಪ ತಿಂತಾ ಇದ್ದೀನ್ ಅಷ್ ಯಾವ್ದಾದ್ರು ಬುಕ್ಸ್ ಚೆನ್ನಾಗಿದ್ರೆ ಹೇಳು ನಾನು
ಹೇಳಿ ಹೋಗೋ ಕಾರಣ ಬುಕ್ ಚೆನ್ನಾಗಿದೆ ಅನ್ ತ್ ಹೇಳ್ತಾರಪ್ಪ ನಾನ್ ಓದಿಲ್ಲ ಓದ್ಬೇಕು ನೋಡ್ಬೇಕು.
ಯಾವ್ ಪು ಯಾವ್ ಬುಕ್ಕು
ಕಾರಣ ರವಿ ಬೆಳಗೆರೆ ಅವ್ರು ಬಾಳ್ ದಿರೋದು. ಹ್ಮ್ ಓದಿದಿಯಾ ನೀನು.
ಇಲ್ಲ ನಾನು ಅದ್ ಓದಿಲ್ಲ
ಹ್ಮ್ ನಾನು ಓದಿಲ್ಲ ಅದುನ್ನ ಓದ್ಬೇಕು ಅನ್ ತಾ ತಾಬೆ ಓದಿಲ್ಲ.
ಹ್ಮ್ ಈಗ್ ಸ್ವಲ್ಪ ಫ್ರೀ ಇದೀನಲ್ವಾ ಓದೋಣ ಅಂತ ಬೋರಿಂಗ್ ಆಗ್ತಿತ್ತು ಅದಿ
ಹಾ ಹೇಳಿ ಹೋಗು ಕಾರಣ ಬುಕ್ ಚೆನ್ನಾಗಿದೆ ಅಂತೆ ನೋಡಪ್ಪ ಓದುದಾದ್ರೆ ಓದು ನನ್ ಫ್ರೆಂಡ್ ಎಲ್ಲಾ ಓದಿ ಹೇಳವ್ರೆ. ಆದ್ರು ಬೆಲೆ ಬಂದು
ಹಾ
ಫೋರ್ ಅಂಡ್ರೆಡ್ ಏನೋ ಇದೆ.
ಹೌದಾ
ಹಾ ಫೋರ್ ಫಿಫ್ಟಿ ನ ಏನೋ ಇದೆ.
ಹ್ಮ
ಹ್ಮ್ ತಗೊಂತಿಯ ಓದ್ತಿಯ. ಹ್ಮ್ ತಗೊಂತಿಯ ಓದ್ತಿಯ ಹ್ಮ್. ಬುಕ್ಕಿಗಳಿಗೆ ದುಡ್ಡ ಹಾಕಿರೆನ್ ವೆಸ್ಟ್ ಆಗಲ್ಲ.
ಹೌದು ವೇಸ್ಟ್ ಆಗಲ್ಲ ಹಂಗೇ
ಹ್ಮ್ ಮುನ್ನೂರ ಐವತ್ತಿದೆ ಕಣಪ್ಪಾ
ಹೌದಾ ಓ ಹ ಹೋಗ್ಲಿ ಬಿಡು ಹ್ಮ ಬೇರೆ ಸೈಡ್ ಇದು ಅಂದ್ರೆ ಆ ಆಚೆ ಕಡೆ ಹೋದಾಗ ಆ ತಗೋಬೇಕು ಅನ್ ದ್ಕೊಂಡಿದ್ದೆ ಬಟ್ ನಾನ್ ಹೋಗಲ್ಲ ಈಗ
ಹ್ಮ
ಹ್ ಅದಕ್ಕೆ ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತ.
ಆನ್ಲೈನ್ ಅಲ್ಲಿ ಕಮ್ಮಿಗೆ ಸಿಗುತ್ತೆ ನೋಡ್ ಡಿನ್ನ
ಹ್ಮ್ ಅದಿಕ್ಕೆ
ಹ್ಮ್ ನೀ ಜಾಸ್ತಿ ಆನ್ಲೈನ್ ಆರ್ಡರ್ ಮಾಡ್ತೀಯ ಅನ್ಸುತ್ ತ್ತಲ
ಹಾ ಹೌದು ನೀನು
ನಾವಿಲ್ಲಪ್ಪ ಎಲ್ಲಾ ಆಫ್ಲೈನು
ಆ ಚೆ ಎಲ್ಲ ಹೋಗಿ ಅದು ಕೇಳ್ಕೊಂಡ್ ಅವ್ರತ್ರ ಎಲ್ಲ ತಗೊಳಕ್ ಆಗಲ್ಲ. ಎಲ್ಲ ಜಾಸ್ತಿ ಕೊಟ್ಬಿಡ್ತೀವಿ ದುಡ್ಡು ಎಲ್ಲಾನೂ ಅದಿಕ್ಕೆ ಇಲ್ಲಾದ್ರೆ ಆತರ ಇಲ್ ಇಲ್ವಲ್ಲ.
ಹ್ಮ್
ಹ್ಮ್
ಅದಿಕ್ಕೇನೆ ಆನ್ಲೈನ್ ಇಷ್ಟ ಪಡ್ತೀರಾ ನೀವು.
ಹಾ ಹೌದು
ಹ್ಮ್
ಹ್ಮ ಆರ್ಡರ್ ಮಾಡಿದ್ರೆ ಇಲ್ಲಿಗೆ ಬಂದ್ಬಿಡುತ್ತಲ್ಲ ಮ ತ್ತೆ ಏನು ಇನ್ನು ಯಾವ್ದಾದ್ರು ಈ ಸರಿ ನಿನ್ನ ಫ್ರೆಂಡ್ಸ್ನ ಕೇಳಿ ಚೆನ್ನಾಗಿರೋ ಬುಕ್ಸ್ ಇದ್ರೆ ಹೇಳು ಒಂದೇ ಸರಿ ಆರ್ಡರ್ ಮಾಡ್ತೀನಿ.
ಹ್ಮ ಸರಿ ಆಯ್ತು ನಾನು ಕೇಳ್ತೀನಿ ಕೇಳ್ಬಿಟ್ಟು ನಿಮಗೆ ಇನ್ನೊಂದ್ಸಲ ಕಾಲ್ ಮಾಡ್ತೀನಲ್ಲ ಆವಾಗ್ ಹೇಳ್ತೀನಿ ಹ್ಮ್ ಮತ್ತೆ
ನಾ ನನ್ನತ್ರ ಈ ರಾಮಾಯಣ ಮಹಾಭಾರತ ಅವು ಇದೆ. ಅದು ನಂಗ್ ತಿಳ್ಕೊಬೇಕು ಅಂತ ತುಂಬ ಆಸಕ್ತಿ ಇದೆ
ಹಾ
ಆದರೆ ಹ್ಮ್ ಓದ್ಬಿಟ್ಟಿದ್ದೀನಿ ಹ್ಞೂ ಓದ್ ಹಾಂ ಓದಿದ್ದೀನಿ ಹ್ ಬಟ್ ರಾಮಾಯಣ ನನ್ ಚೆನ್ನಾಗ್ ಅರ್ಥ ಆಗುತ್ತೆ ಆ ಮಹಾಭಾರತ
ಮಹಾಭಾರ
ಅದೊಂದೇ ಹ್ಮ್ ಆದ್ರೂ ನೋಡಿದೀನಿ ಒಂದ್ಸರಿ ಓ ಅಂದ್ರೆ ಈ ವಿಡಿಯೋ ಬರುತ್ತಲ್ಲ ಕಾರ್ಟೂನ್ಸ್ ತರಾ ಅಂಗ್ ನೋಡಿ ಬುಕ್ಕು ಎಲ್ಲಾ ಓದ್ ದೆ ಅಂದ್ರೆ ಸ್ಪಷ್ಟವಾಗಿ ಅರ್ ತಗು ತೆ ಅಂತೇಳಿ ಆದ್ರೂ ಅರ್ ಅರ್ಥ ಆಗುತ್ತೆ ಈ ಅಂದ್ರೆ ಹೆಸರುಗಳು ಬರ್ತಾವಲ್ಲ.
ಆ ಹಾ ಹಾ
ನೆನ್ಪಿಡ್ಕೊಳಕ್ಕೆ ಆಗಲ್ಲ
ಹೌದಾ ನನಿಗೆ ಮಹಾಭಾರತ ಚೆನ್ನಾಗ್ ಅರ್ಥ ಆಗುತ್ತೆ ನನಿಗೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಂಗೆ ರಾಮಾಯಣ ಅಷ್ಟೊಂದ್ ಇದಾಗಲ್ಲ.
ಹೌದಾ
ಹ್ಮ್
ಹ್ಮ್
ಮಹಾಭಾರತ ಆದ್ರೆ ಚೆನ್ನಾಗಿದಾಗು
ಹ್ಮ ಹ್ಮ ಎಲ್ಲ ಇದು ನಿನ್ಗೆ ನಿನ್
ಹ್ಮ್ ಹ್ಮ್ ಅಹ್ ಹ್ ಹ್ ಯಾಕಂದ್ರೆ ನಾನು ನಮ್ಮ್ ಮನೇಲಿ ಮಹಾಭಾರ ತ ಓದ್ತಾರೆ ಮತ್ತ್ ತೀರ್ಗ ಯಾವಾಗೂ ನಮ್ಮ ಅಜ್ಜಿ ಒಂದ ಇದ್ ತ್ತೆ ಯಾವಾಗೂ ಅದೇ ಕತೆ ಹೇಳ್ತಾ ಇರುತ್ತೆ ಆವ್ ನೀ ನೀನೆನಾದ್ರುನು ಹಿಂಗ್ ಜಗಳ ಮಾಡೋಬೇಕಾದ್ರೆ ನಾವು ಹಾ ಕೆಟ್ ಕೆಟ್ದಾಗೆಲ್ಲಾ ಮಾತಾಡಿ ಮುಗಸಬಿಡ್ತೀವಿ. ನಮ್ ಅಜ್ಜೀ ಏ ಅಜ್ಞಾನಿ ಈ ತರ ಮಾತಾಡ್ಬೇಡ ಏ ಅಜ್ಞಾನಿ ಈ ತರ ಮಾತಾಡ್ಬೇಡ ಅಂತ ಇದೊಂದ್ ಹೇಳುತ್ತೆ ವಿನಹ ಮತ್ತೊಂದ್ ಮಾತಾಡಲ್ಲ ಮತ್ತೇನಾದ್ರು ತುಂಬಾ ನೋವಾದಾಗ ಏನ್ ನಾದ್ರೂ ಕಷ್ಟಗಳು ಬಂದ್ ಇದ್ದಾಗ ನಾವ್ ಅವನ್ನ ನೆನೆಸ್ಕೊಂಡು ದೇವ್ರನ್ನ ದೂರದು ಆತರ ಎಲ್ಲಾ ಮಾಡ್ತೀವಲ್ಲ ಅವಾಗ, ಇದೂ ಒಂದು ಸಮಯ ಸುಮ್ನೆ ಇರು ಕಳೆದು ಹೋಗುತ್ತೆ ಇದು ಅಂತ ಇಷ್ಟೆ ಹೇಳುತ್ತೆ ನನಗೆ ಏ ಅಜ್ಜಿ ನೀನ್ ಇದನ್ ಎಷ್ಟ್ ಸತಿ ಹೇಳ್ತಿಯ ಅಂತ ಕೇಳಿ ಕೇಳಿ ನಂಗೆ ಬೇಜಾರಾಗತ್ತೆ ಅಂದ್ರೆ ನಮ್ ಅಜ್ಜಿ ಹೇಳ್ದಂಗೆ ಆಗುತ್ತೆ ಅದು ಟೈಮು ಅದು ಕಳ್ದೆ ಕಳಿತೈತೆ ಮತ್ತೆ ಹೊಸ್ದು ಬಂದೇ ಬಂದಿರುತ್ತೆ ಬಟ್ ಅದನ್ನ ನಮಿಗ್ ತಡ್ಕಣವಷ್ಟೂ ತಾಳ್ಮೆನೆ ಇರೋದಿಲ್ಲ.
ಹ್ಮು.
ಆ ತರ ನಮ್ ಮತ್ ತಿರ್ಗ ನಮ್ ಅಜ್ ಜ್ಜಿ ಏನೊಂದು ಏನೊಂದು ನೀನ್ ಏನಾದ್ರು ಅನ್ನು ಏನೊಂದು ಕೆಟ್ಟ ಮಾತಾಡಲ್ಲ ಎಲ್ಲಾನೂವ ಅಜ್ಞಾನಿ ಆತರ ಮಾತಾಡ್ಬೇಡ ಅಜ್ಞಾನಿ ಆತರ ಮಾತಾಡ್ಬೇಡ ಅಂತ ಇದ್
ಅಜ್ಞಾ ಅಜ್ಞಾನಿ ಅಂದ್ರೆ ಏನು, ಅದೊಂಥರ ಹೆಸರಾ?
ಅಲ್ಲ ದೂ. ಬುದ್ಧಿ ಇಲ್ದೋಳ್ ತರಾ ಮಾತಾಡ್ಬೇಡ ಅನ್ ತಾ. ಎಲ್ಲಾನು ತಿಳ್ಕೊಂಡು ಸಮೇತಾ ಬುದ್ಧಿಈ ಇದ್ದು ಸಮೇತ ಇಲ್ದಳಂಗ್ ಮಾತಾಡ್ಬೇಡ ಅಂತ, ಹ್ಮೂ. ಹೌದು ತಾನೆ ನಾವೆಲ್ಲಾನು ತಿಳ್ಕೊಂಡಿವಿ ಆದ್ರುನೂ ಸಮೇತ ಹಂಗೆ ಮಾತಾಡ್ತೀನಿ.
ಹ್ಮೂ.
ಈ ಸಿಟ್ಟಲ್ಲಿ ಬಡ್ ಬಡಾಯಿಸ್ ಬಿಡ್ತೀವ್ ನೋಡ್ ಏನ್ ಬರುತ್ತೋ ಅದನ್ನ ಹ್ಮೂ. ಹ್ಮ್ ಅವಾಗ್ ಹಂಗನ್ನತ್ತೆ ಮತ್ ತಿರ್ಗಾ ಏನಾದ್ರು ಬೇಜಾರಾದಾಗ ಜಗಳ ಮಾಡ್ದಾಗ್ ಅದನ್ನ ಹಂಗನ್ನತ್ತೆ ಇದು ಒಂದು ಸಮಯ ಕಳೆದು ಹೋಗುತ್ತೇ ಸುಮ್ಮನಿರು ಅಂತ್ ಹಿಂಗ್ ಹೇಳುತ್ತೆ, ನಮಿಗೆ ಸಿಟ್ಟೆಲ್ಲ ಬರುತ್ತೆ ಮತ್ತೆ ಹಾ ನಿಮ್ಮಜ್ಜಿ ಕತೆಗಿತೆ ಎಲ್ಲ ಏಳ್ತಿರ್ಲಿಲ್ವೇ?
ಹ್ಮ್, ನಮ್ ಅಜ್ಜಿ ಎಲ್ಲಾನೂ ಒಂತ
ಆ.
ಹಾಡುಗ್ಳ್ ತರ ಹೇಳ್ತಿದ್ರು ಕತ್ತೆಗ್ಳು ಹೇಳ್ತಿದ್ರು ನಂಗೆ. ನಮ್ ಅಜ್ಜಿ ಹೇಳೋ ಕತ್ ಮತ್ತೆ ಎಲ್ಲ ನನಗಿಷ್ಟ ಆಗ್ತಿರ್ಲಿಲ್ಲ.
ಹಾ ಅಹ್ ಹ್ ಹ್ ಹೌದಾ
ಪ್ಪಾಗೆಲ್ಲ ಹೇಳವ್ರು.
ಹಾ
ಅದಕ್ಕೆ ಅಯ್ಯೋ ಯಾರ್ ಅಷ್ಟೊತ್ತು ಕೇಳ್ಕೊಂಡಿರ್ಬೇಕು ಇಲ್ಲ
ಹ್ಮ
ರು ಬೈತಾರೆ ಅರ್ಧಂಬರ್ಧ ಕೇಳಿ ಬಿಟ್ರೆ. ಕೇಳಿದ್ರೆ ಫುಲ್ಲು ಕೇಳ್ಬೇಕು ಹ್ಮ್ ಅದಿಕ್ಕೆ ಕೇಳ ಕೆ ಹೋಗಲ್ಲ ಸಾ ಈ ಹಾಡಗಳ ತರ ಬರ್ತಿತ್ತಲ್ಲ ಆಗಿನ್ ಕಾಲದಲ್ಲಿ ಸ್ವಲ್ಪ ಅವು ಹೇಳ್ಕೊಡ್ತಿದ್ರು
ನಮ್ಮಜ್ಜಿ ಎಲ್ಲಾ ಬರೀ ಕತೆಗೆ ರಾಮಾಯಣ ಮಹ್ ಹ ಭರತ ಮತ್ತಿರ್ಗ ಈ ಏನು ಹೇಳ್ತಾರಲ್ಲ ವಾಯ ಇವಾಗೆಲ್ಲ ಮೋಟಿವೇಶನ್ ಸ್ಪೀಚ್ ಅಂತಾರಲ್ಲ ಆತರ ಎಲ್ಲ ಹ್ಮ್
ಅಜ್ಜಿಗಳತ್ರ ಕತೆ ಕೇಳ್ತಿದ್ವಿ
ಹಾ ಅಹ್ ಹ್ ಹ್ ಹ್ ಹೌದೌದು ಈಗ ಫೋನ್ ಬಂದಂತು ಯಾರ ಹತ್ರನು ನಾವ್ ಹೋಗೋದೇ ಬೇಡ ಎಲ್ಲ ನಮ್ಮ ಹತ್ರನೇ ಬರುತ್ತೆ.
ಹ್ಮೂ ಅದು ನಮಗ್ ಬಿಟ್ಟಿರುತ್ತೆ ಹಾಯಿ ಯಾವ್ ತರಾ ಬಳ್ಕೆ ಮಾಡ್ಕೋತೀವಿ ಅಂತ.
ಮತ್ತೆ?
ಮತ್ತೆ ಹೇಳ್ಬೇಕು.
ಹಲೋ
ಹಾ ಹೇಳಿ ಕೇಳಸ್ತಾ ಇಲ್ವಾ?
ಆ ಇವಾಗ್ ಕೇಳಸ್ತ ಇದೆೆ ಅವಾಗೆ ಯಾಕೋ ವಾಯ್ಸ್ ಕಟ್ಟಾಯ್ತು
ಜೋರಾಗಿ ಕೇಳಸಿಲ್ಲ ಅಂದ್ರೆ ಹೇಳಿ
ಹಾ ಹ ಮಾತಾಡ್ತಿದೀಯ ಕೇಳಿಸ್ತಾ ಇದೆ ಹೇಳು ಮಾತಾಡು ಪರವಾಗಿಲ್ಲ ಸ್ವಲ್ಪ ಊಟ ಜಾಸ್ತಿ ಮಾಡಿದ ಅನ್ಸತ್ ಅದಕ್ಕೆ ಜೋರ ಕೇಳಿಸತಾ ಇದದೆ ಈಗ
ಅಂದ್ರೆ ಈಗ್ ತಾನೆ ತಿಿಂದಕೊ ಬಂದ್ನಲ್ಲ
ಹಾ
ಅದಕ್ಕೆ
ಹಾ ಕೆಲ್ವೊಂದ್ಸತಿ ನಾನ್ ಕಾಲ್ ಮಾಡ್ತೀನಲ್ಲ ನಿನ್ ಮಾತಾಡ್ಸ್ಬೇಕು ಅಂತ ಅವಾಗ ನಿ್ದು ಧ್ವನಿ ತುಂಬಾ ಕಡಿಮೆ ಕೆೇಳಸೋದು ಈಗೊಂದ್ ಸ್ವಲ್ಪ ಜಾಸ್ತಿ ಕೇಳಿಸಸ್ತಾ ಇದ್ದೆ ಹಂಗಾಗಿ ಸ್ವಲ್ಪ ಜಾಸ್ತಿ ಊಟ ಮಾಡಿದೇನೋ ಅಂತ ಹೇಳ್ದ ನಾನು
ಹ್ಮ್ ಹ್ಮ್ ಅಂದ್ರೆ ನೆಟ್ವರ್ಕ್ ಮೇಲೆ ಜಾಗತ್ತೆ ಒಂದೊಂದ ಹತ್ರ ನೆಟ್ವರ್ಕ್ ಕಿರುತ್ತೆ ಒಂದೊಂದು ಹತ್ರಿ ಇರಲ್ಲ
ಹ ಅವಾಗ ಕೇರ್ಸತ್ತಲ್ಲಾ ಪಾಪ ನಿಂದು ತಪ್ಪಿಲ್ಲ ಬಿಡು
ಹ್ಮ್ ಈಗ ನಾನು ಅದಕ್ಕೆ ಬೇರೆ ಜಾಗಕ್ಕ ಹೋಗಿ ಕೂತಿದ್ದೀನಿ
ಹಾ ಈಗೆಂದ ಕದ್ಲು ಬಾರದುು ನಾನು ಅಂತ ಹ್ಮ. ಮತ್ತೆ ನೈಟ್ ಏನ್ ಊಟ ಕೊಡ್ತಾರೆ
ಹ್ಮ್ ನೈಟು ಏನ್ ಕೊಡ್ತಾರ ಅಂತಂದ್ರೆ ನಾನೇ ಮರ್ತೆ ಹೋಗ್ಬಿಟ್ಟಿದ್ದೀನಿ ಏನ್ ಕೊಡ್ತಾರ ನಿನ್ನೆ ನೈಟ್ ಏನ ಚಿಕನ್ ಕೊಟ್ಟ ಅ
ಹ್ಮ್ ಹ್ಮ್
ಕೊಡ್ತಾರೆ ಬೀಟ್ರೂಟ್ ಪಲ್ಯ ಕೊಡ್ತೀ ತ್ತಾರೆ ಅನ್ನ ರಸ ಹ್ಮ್ ಇಷ್ಟು ಕೊಡ್ತಾರೆ
ಹ್ಮ್ ಚೆನ್ನಾಗಿರುತ್ತಲ್ಲ ಊಟ
ಹ ನೈಟ್ ಚೆನ್ನಾಗಿರುತ್ತೆ
ಹ್ಮ್ ಚೆನ್ನಾಗ್ ತಿಂದುು ಚೆನ್ನಾಗಿರ್ಬೇಕು ನೀವು
ತಿಂತೀವಿ ಅದ್ರಗೇನಿಲ್ಲ
ಇನ್ನದ್ರಾಗ ಮಾತ್ರ ಹ್ಮ್
ಹೊಟ್ಟೆಗ್ ಬಿ ಹೌದು ಮೋಸಮ್ ಮತ್ತೆ ನಾವೇ ಇದಾಗೋದು ನಮಗೆ ಮತ್ತೆ ಅದು ಇದು ರೋಗ ಬರೋದು.
ಹ್ಮ್
ಕಣ್ಣೆಲ್ಲ ತಿರುಗುತ್ತೆ ನಂಗಾದ್ರೆ ಒಂದೊ ತೂಟ ಮಾಡಿಲ್ಲ ಅಂದ್ರೆ
ಹ್ಮ್ ಸರಿನಪ್ಪ ಇನ್ನೊಂದ್ ಕಾಲ್ ಮಾಡ್ತೀನಿ.
ಹಾಂ ಸರಿ
ಸರಿ ಬಾಯ್.